ಹಾ
ಮತ್ತೆ ರಿಷಿವ್ ಆಯ್ತಲ್ಲಾ
ಹಲೋ ಮಾತಾಡಿ ಚೆನ್ನಾಗಿದ್ದೀರಾ
ಹ್ಮ ಚೆನ್ನಾಗಿದ್ದೀನಿ
ಹಾ
ಹ್ಮ್
ಏನಿಲ್ಲ ನನ್ ಗೆಲ್ತಿ ಒಗಳು ಸುಮ್ ಸುಮ್ಮನೆ ಏನೇನೋ ಅಂತಾ ಇಅದ್ಕ್ ನಾನು ಚೆಕ್ ಮಾಡಕೋಸ್ಕರ ಮಾಡಿದೆ
ಹ ಇನ್ನೇನು ಊಟ
ಇಲ್ಲ ಇನ್ನ ನಿಮ್ದ ಆಯ್ತಾ
ಹ್ಮ್ ಆಯ್ತು ಏನ್ ಮಾಡ್ತಿದ್ವಿ
ಏನಿಲ್ಲ ನಮಗ್ ಯೋಗದ ಕೊಟ್ಟ ಮಾಡಕ್ ಕೊಟ್ಟಿದ್ರು ಅದನ್ನ ಮಾಡ್ತಾ ಇದು
ಹ್ಮ್ ಹೌದಾ ಏನಿಲ್ಲ ಹೇಳ್ಬೇಕ ನೀವು
ಹಾ
ಹ್ಮ್
ಮತ್ತೆ ಏನ್ ಮಾಡ್ತಿದ್ದೀರಾ
ನಾವು ಸುಮ್ನೆ ಕುಂತಿದ್ದೇವೆ ನಿಮಗೆ ಏನಾದರೂ ಕಥೆ ಗೊತ್ತಿದ್ರೆ ಹೇಳ್ರಿ
ಕತೆನ ಒಂದುರಲ್ಲಿ ಒಬ್ಬಳು ಪುಷ್ಪ ಅಂತ ಇಡ್ತಾಳೆ
ಹಾ
ಆ ಹುಡ್ಗಿಗೆ ತುಂಬಾ ಸೊಕ್ಕು ಅಂದ್ರೆ ತುಂಬಾ ಸೊಕ್ಕು ಒಂದ್ ಮನುಷ್ಯನ ಕಂಡು ಅವ್ರಗೆ ಆಗ್ತಾ ಇರಲ್ಲ ಆಯ್ತಾ ಏನ ಗೊತ್ತಿಲ್ಲ ಹಂಗೆ ಹ್ಮ್ ಆಮೇಲೆ ಏನೋ ಗೊತ್ತಿಲ್ಲ ರೀ ನನಗ್ ಕತೆ ನೀವೇ ಹೇಳಿ ಇಷ್ಟತ್ತು ಸಮಯ ಅಂದ್ರ
ಹಾ
ಹ್ಮ್ ಮತ್ತೆ ನೀವೇನ್ ಮಾಡ್ತಿದ್ದೀರಾ
ನಾವು ಸುಮ್ಮನೆ ಕುಳಿತಿದ್ದೇವೆ ಏನಾದರೂ ಕಥೆ ಇದ್ರೆ ಹೇಳ್ರಿ ಸುಮ್ನೆ ಬೇಜಾರಾಗ್ತಿದೆ
ಹಾ ಹೇಳಲ ಒಂದಊರಲ್ಲಿ ನಾಲ್ಕು ಜನ ಗೆತ ಇರ್ತಾರೆ ಅಲ್ಲ ಇಬರುಗ ಹೇಳ್ತಿರ್ ಇರ್ತಾರೆ ಆಶಾ ಮ ಮತ್ತೆ ಪುಷ್ಪ ಅಂತ
ಹ್ಮ ಅವ್ರಿದ್ರು ತುಂಬಾ ಚೆಡ್ ದೋಸ್ತ್ ಅ ಆದ್ರೆ ತುಂಬಾ ಚೆಡಿ ದೋಸ್ತು ವಾಶ್ ರೂಂಗೆ ಹೋದ್ರು ಜೊತೆ ಹಿದ್ರಂತೆ
ಹೌದಾ
ಹ್ಮ್
ಹ್ಞೂ
ಮತ್ತೆ
ಮತ್ತೆ ಆ ಹೇಳಿ ಚಡ್ಡಿದೋಸ್ತಗೆ
ಹ್ಮ ಏನು
ಹೇಳಿ ಹೇಳಿ
ಹೇಳಿ
ಹ್ಮ್ ಮತ್ತೆ ನೀವ್ ಏನಾರು ಪ್ರವಾಸಕ್ಕೆ ಹೋಗಿದ್ದೀರಾ
ಪ್ರವಾಸಕ್ಕ ಹೋಗಿದ್ದೀನಿ ಪ್ರವಾಸಕ್ಕೆ ಮತ್ ತ್ತೆಲ್ಲು ಹೋಗಿ ಬಂದು ಹೋಗಿ ಬಂದು ಸಾಕಾಗಿದೆ ನಾವು
ಹೌದಾ
ಹ್ಮ್ ಮತ್ತೆ ನಿಮ್ಗೆ ಏನಾದ್ರು ಬರಿಯಕ್ ಕೊಟ್ಟಿದರಾ
ಇಲ್ಲ ನಮ ಕೆಲ್ಸಕ್ ಹೋಗ್ತಾರೆ
ಕೆಲ್ಸಕ್ ಹೋಗ್ತಿರದಾ ಏನ್ ಕೆಲ್ಸ
ಆ್ಯಂಡ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿನಿ ವಿತ್ ಆ ಹೈಯಸ್ಟ್ ಪ್ಯಾಕ್
ಬರ್ತಿದ್ನ ಏನು
ವಿಥ್ ಅ ಹೈಯಸ್ಟ್ ಪ್ಯಾ ಅಂದ ಹೈಯೆಸ್ಟ್ ಪ್ಯಾಕೇಜ್ ಇತ್ತು ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ದೊಡ್ಡ ಕಂಪನಿಯಲ್ಲಿ
ಹೌದಾ ನಿಮ್ದು ಒಳ್ಳೇದಲ್ವಾ
ಹ್ಮ್
ವರ್ಕ್ ಮಾಡ್ತಾ ಇದ್ದೀರಾ
ಹಾ
ನಟಿ ಕಂಪ್ಲೀಟ್ ಆಗಿದೆನಾ
ಹಲೋ
ಓಟಿ ಕಂಪ್ಲೀಟ್ ಆಗಿಲ್ಲ ಮೆಸೇಜ್ ಮಾಡ್ತಾ ಏನು
ಹಾ ಅಲ್ಲ ಕೇಳಿಸ್ತಾ ಇಲ್ಲ ಹೇಳಿ ಜೋರಾಗಿ
ಹಾ ಕೇಳಿಸ್ತಿದೆ ಮಾತಾಡು
ಹೇಳಿ
ಹಾ
ಮತ್ತೇನಾದ್ರು ಕತೆ ಗೊತ್ತಾ ನಿಮ್ಗೆ
ಕತೆನಾ
ಹ್ಮ್
ಕತೆ ಯಾವ್ದೂ ಗೊತ್ತಿಲ್ಲ ನಿಮ್ಗೆ ಯಾವ್ದಾರೂ ಗೊತ್ತಾ
ಹೌದಾ
ನಿಮ್ಗೆ ಯಾವ್ದಾರು ಗೊತ್ತಿದ್ರೆ ಹೇಳಿ
ನನುಗ್ ಗೊತ್ತಿಲ್ಲ ನಿಮ್ಗೆ ಯಾವ್ದಾರು ಗೊತ್ತಿದ್ರೆ ಹೇಳಿ ನಾನ್ ಕೇಳಿಸ್ಕೊತೀನಿ
ನನಗ್ ಯಾವ್ದು ಗೊತ್ತಿಲ್ಲ ತಂದ್ರರಿ
ಹೌದಾ
ಹ್ಮ ಹಲೋ
ಮತ್ತೆ ನಿ ಗಾ
ಏನು
ಅಡ್ಗೆ ಮಾಡಕ್ ಬರುತ್ತೆ ನಿಮಗೆ
ಹಾ ಬರುತ್ತೆ
ಹ್ಮ್ ಏನ್ ಮಾಡಾಕ್ ಬರತ್ತೆ ನಿಮ್ಗೆ ಅಡ್ಗೆನ
ಅದ್ ಕೊಟ್ಟೆ ಇಲ್ಲ ನಾನು ಅದಾಗದ ಹಂಗಿದೆ ಅದ್ ನಾನ್ ಅವಾಗಲೇ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ ಎಸ್ ಎ ಚೇಂಜ್ ಮಾಡ್ತಿದ್ವಿ ನೋಡು ಏನು ಮಾ ಅ ಹಲೋ
ಹಾ ಹಲೋ ಮಾತಾಡಿ ಕೇಳಿಸ ಸಳ
ಹೇಳಿ
ಹ್ಮ್ ಹೇಳಿ
ಹ್ಮ್ ಹೇಳಿ ನೀವೇಏನಾದ್ರು ಕೇಳ
ಹ್ಮ್ ಏನ್ರರು ಕತೆ ಹೇಳಿ ಏನಾದ್ರೂ ಬತ್ತಿದ್ರೆ
ಯಾಕತ್ತ
ಹರಿ ಬರ್ತೀಜ
ಅದೇ ಒಂದೂರಲ್ಲಿ ಒಬ್ರು ರಾಜ್ಯಕ್ಕೆ ಇಬ್ಬರು ಜನ ಹೆಂಡತಿ ಇರ್ತಾರಂತೆ
ಹ್ಮ
ನೀವು ಹೋಗ್ರಿ ನನೀಗ ಕತೆ ಗೊತ್ತಿಲ್ಲ
ಯಾಕ್ರಿ ಎಲ್ಬಿಟ್ಟ ಶುರು ಮಾಡ್ಬಿಟ್ಟು
ಅಂದ್ರೆ ನೀಮಗ ಅಲ್ ಮಧ್ಯ್ಯಕ್ಕೆ ಮರ್ತೊಯ್ತಾ ಅದಕ್ಕೆ ನಕಷ್ಮಲೆ ಬೇಡ
ಹೌದಾ ನೀವ ಕೋಳಿ ಸಾಂಬಾರ್ ಇಷ್ಟನಾ
ಇಲ್ಲ ನನಗೆ ನೀನು ತುಂಬಾ ಇಷ್ಟ.
ಹೌದಾ.
ಎಲ್ಲಿದೆಳ ಅಂತ ನೇತ್ರ. ಸುಜನ ನೆತ್ರ ಎಲ್ಲಿ ಇದ್ದಾಳಂತೆ ನೇತ್ರ ಎಲ್ಲಿ ಇದ್ದಾಳಂತೆ ಹಲೋ
ಹಾ ಹಲೋ ಹೇಳಿ. ಹಲೋ ಹೇಳಿ.
ಹಾ ಹೇಳಿ.
ಹೇಳಿ
ಹೇಳಿ ನೀವೇನಾದ್ರು.
ಹ ನ
ಹ್ಮ್ ಮತ್ತೆ ಏನ್ ಮಾಡ್ತಿದ್ದೀರಾ.
ಸುಮ್ಮನೆ ಕೂತಿದ್ದೀನಿ ಹೌದಾ
ಹೌದಾ
ಹ್ಮ
ಹ್ಮ್
ಹ್ಮ್
ಮತ್ತೆ ನಿನ್ಗ ಅಡಗೆ ಮಾಡ ಬರುತ್ತಾ
ಹ್ಮ್ ಬರೋದಿಲ್ಲ
ಇದರಲ್ವ.
ಹ್ಮ್ ಬರದಿಲ್ಲ.
ಹಾ
ನಿಂಗ ಬಂತಾ
ಹ್ಮ್ ಬರುತ್ತೆ
ಏನೇನ್ ಬರುತ್ತೆ
ನಾನು ಎಲ್ಲ ಅಡುಗೆನೂ ಮಾಡ್ತೀನಿ
ಹೌದಾ
ಹಾ ನಿನಗ ಮುದ್ದೆ ಮಾಡಕ್ ಬರುತ್ತಾ
ಹಾ ಬರುತ್ತೆ ಅದೇ
ಮತ್ತೆ ಈಗ ತಾನ ಏನು ಬರಲ್ಲ ಅಂತ ಅನ್ರಿ
ನಂದೆ ಮುದ್ದೆ ಒಂದೇ ಕಂ ಬರೋದು
ಹೌದಾ
ಹ್ಮ್
ಹ್ಞೂ
ಹ್ಮ್
ಮತ್ತೆ
ಮತ್ತೆ ಏನಲ್ಲ ಕಂಡ್ರೆ ಹೇಳ್ಬೇಕು ನ ಸುಮ್ಮನೆ ಕೂತಿದ್ದೀವಿ
ಹೌದಾ
ಹ್ಮ್
ಹ್ಮ
ಮೆಂಗಿ ಹಾಕಳಕ್ ಬರುತ್ತಾ
ಏನು
ಮೆಹಿಂದಿ ಹಾಕೊಳಕ್ ಬರುತ್ತಾ
ಹಾ ಬರುತ್ತೆ ತುಂಬಾ ನೀಟಾಗಿ ಹಾಕದ್ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ
ಹೌದಾ
ಹ್ಞೂ
ಹ್ಮ್
ಹಾ ಮತ್ತೆನಿಲ್ಲ ಹೇಳಗೆ
ನೀ ಯಾವ್ ಸಪ ಯಾವ್ ಸೊಪ ಯಸ್ ಮಾಡ್ತೀರಾ ಮಠಕ್ಕೆ
ಹ್ಮ
ಯಾವ್ ಶಾಪ್ ಯೂಸ್ ಮಾಡ್ತೀರಾ ಮಾಡ್ಕಕ್ಕೆ
ನಾನು ಆಕ್ನಿ ಸ್ಟಾರ್ ಅಂತ ಒಂದು ಸೂಪ್ ಬರುತ್ತೆ ಆ ಸೋಪ್ ಯೂಸ್ ಮಾಡತೀ
ಹೌದಾ
ಹ್ಮ ಯೋಗಾ ಅಲ್ಲ
ಹ್ಮ್ ಹ್ಮ್
ಹ್ಮ್ ನೀವ ಯಾವ್ದ ಯೂಸ್ ಮಾಡದದು
ನಾವು ಡೌಸೋಪ್ ಅಂತ ಬರುತ್ತೆ ಅದು ಯೂಸ್ ಮಾಡ್ತೀ
ಡವ ಅದಕ್ಕೆ ಜಾಸ್ತಿ ಡವ ಮಾಡ್ತೀರಾ ಅನ್ಸುತ್ತೆ ಅಲ್ವಾ ನೀವು
ಏ ಏನ್ ಈತರ ಆಡ್ಕೊತಿದ್ದೀರಾ
ಎಲ್ಲಾ ಸನ್ನ ಅಂದ
ಮತ್ತೆ ನಿಮ್ ಧ್ವನಿ ಕೇಳಕ್ ತುಂಬಾ ಚೆನ್ನಾಗಿದೆ ಕೇಳ್ತಾನೆ ಇಡ್ಬೇಕು ಅನ್ನಿಸ್ತೇನೆ
ಅಯ್ಯೋ ಹೌದಾ ನೀ ನಿಜ ಹೇಳ್ತಿದ್ದೀರಾ ಇಲ್ಲ
ನಿಜ ಹೇಳ್ತಿದ್ದೀನಿ ಚೆನ್ನಾಗ್ ಮಾತಾಡ್ತಿದಾ ಮತ್ತ
ಮತ್ತೆ ಏನು ಎಲ್ಲ ಹೇಳ್ಬೇಕು ನೀವು
ಏನಿಲ್ಲ
ಏನು ಎಲ್ಲಾ ಕಂಟ್ರಿಗೆ ಎಲ್ಲ
ಏನು
ಹ
ಏನು
ಎಲ್ಲ ನೀವ್ ಹೇಬೇಕ ಏನಾದ್ರು
ಹ್ಮ್ ಏನು ಎಲ್ಲ ಕಂಡ
ಹ್ಮ್ ಮತ್ತೆ ಜೀವ್ನ ಎಲ್ಲಾ ಆರಾಮಾಗಿದ್ಯಾ ಚೆನ್ನಾಗಿದ್ಯಾ
ಹ್ಮ್ ಏನು ಒಂತರ ಇದೆ ಪರವಾಗಿಲ್ಲ
ಹೌದ ಹ್ಮ್ ಏನಾದರೂ ತಿನ್ನೋದಿಕ್ಕೆ ಜಾಸ್ತಿ ಇಷ್ಟನಾ ನಿನ್ಗೆ
ನನಗೆ ಚಿಪ್ಸ್ ಎಲ್ಲ ತುಂಬಾ ಇಷ್ಟ
ಹೌದಾರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ
ನಮ್ಗಿಲ್ಲ ಆರೋಗ್ಯಕ್ಕೆ ಯಾವ್ದು ಒಳ್ಳೇದಲ್ಲ ಅದೇ ಇಷ್ಟ ಆಗುತ್ತೆ ಅಲ್ವಾ
ಹ್ಮ್ ಅ ಚೆನ್ನಿದ್ದೀವಿ
ಏನು
ಅದೇ ಅದು ನಿಜನೇ ಬಿಡ್ರಿ
ಹಾ ಹೌದು ಚಿನಿಗೆ ಇಷ್ಟ ಆಗಲ್ಲ ಅವೆಲ್ಲ
ಇಷ್ಟಾನೇ
ಹಾ ಮತ್ತೆ ನನಗ್ ಹೇಳ್ತೀರಾ
ಅದೇ ಇಷ್ಟಾನೇ
ಹಾ
ಹ್ಮ್
ಹ್ಮ್ ಮತ್ತೆ ಹೇಳಿ ಏನಾದ್ರು
ಹ್ಮ್
ಹೌದಾ
ಹ್ಮ್ ನಿಮ್ಗನಿಸ್ತು
ಮತ್ತೆ ಯಾವಾಗದು ಬಿಡ ಮಾಡ್ಕೊಂಡು ಫೋನ್ ಮಾಡ್ತೀನಿ ನೀವು ಬಿಡು ಮಾಡ್ಕೊಳ್ಳಿ ಕಾನ್ ಕರೆನ್ಸಿ
ಹ್ಮ್
ಹಲೋ
ಹಾ ಹೇಳ ಯಾವು ಮತ್ತೆ
ಹಾ ಮತ್ತೇನ ಇಲ್ಲಾಪ್ಪಾ
ಹ್ಮ ಸರಿ ಮತ್ತೆ ತುಂಬಾ ತುಂಬಾ ಧನ್ಯವಾದಗಳು ಮಾತಾಡ್ ತುಂಬಾನೇ ಖುಷಿ ಆಯ್ತು ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಮಾ ಮಾತಾಡಿ ತುಂಬಾ ಖುಷಿ ಆಯ್ತು
ನಿಮ್ಮ ಜೊತೆ ಮಾತಾಡ್ ನನ್ಗು ತುಂಬಾ ಖುಷಿ ಆಯ್ತು ಇನ್ನು ಯಾವಾಗಾದ್ರೂ ಬಿಡು ಮಾಡ್ಕೊಂಡು ಫೋನ್ ಮಾಡ್ತೀನಿ ಸರಿನಾ
ಆ ಸರಿ ಧನ್ಯವಾದಗಳು
ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು
ಧನ್ಯವಾದಗಳು